ಹಲೋ ಹೇಳದ್ರ ಇಲ್ಲ.
ಕೇಳ್ತ ಅವು ನನ್ಗ ಗೊತ್ತಿಲ್ಲಲೆ ಅವು ಹೆಂಕ ಮೂವತ್ ಪೋನ್ ಇರ್ತಾವು ಬರೆ ಜೀರೋ ಜೀರೋ ಮಾಡಿ ಬಿಟ್ಟ ನಾ ಇತ್ರಾಗ್ ಹೋಗು ಬರೆ ನಿನಗ ನಿಮ್ ಮಾವಗ ಹಚ್
ಹಾ ನನಗೆಲ್ಲ ಹಚ್ಚಿದೀ ಒಂದ್ಸಲ ಹಚ್ಚಿದೀ
ಏ ಅವಾಗ ಅದು ಹೆಚ್ಚಿದೆಲ್ಲ ನಿನ್ಗ್ ಹಚ್ಚ ಹೆಚ್ಚ ನೀವು ಬರ ನೀನು ಫೋನ್ ಹೋಲಿಕ್ ನಾವು ಅದೇ ಜೀರೋನೇ ಬಂದ್ಬಿಟ್ಟು ಟ್ಟವು ಫೋನ್ ಕಾಲ ಎಷ್ಟು ಉಳದ್ಬ ಬಿಟ್ಟವು
ಹಾ
ಹಾ ಹಿಂಗ ನನ್ಗೇನ್ ಗೊತ್ತ ಮೂವತ್ ಪೋನಿಂಗ ಏಳ್ನವರ್ ಮ್ಯಾಲ ಬರ್ಬೇಕಪ್ಪಾ ಅಂದ್ರೆ ಹೆಂಗನ್ ಆಚತೆ ಹ ಗೊತ್ತಿಲ್ಲವು ಬರೀ ಜೋರ ಜೋರಗ ಅವೇ ಅದಿಕ ಅವೇ ರೊಕ್ಕ ಅಂತ ನನ್ಗೇನ್ ಗೊತ್ತು
ಹಾ
ಹಾ ಹಿಂಗ ಅದಐತಿ ಇಲ್ಲಿಕ್ಕ ಬರ್ತದ ಬಿಡ ಪ್ಪ ಒಂದು ಮಾತಾಡ್ತಾವೇ
ಹ್ಮ್ ಅನ್ನಣ
ಹಾ ಗ್ರೂಪ್ ವಾಟ್ಸ್ಪ್ ಗ್ರೂಪ್ ಮಾಡ ಹ
ಹಾ
ಹಂಗ
ಏನೇ ಯಾಗ ಹೊರ ಬಕ ವಾಯ್ಸ್ ಬ್ರೇಕ ವಾಯ್ಸ್ ಬ್ರೇಕ ಬರಬ ಮೀಕ
ಏ್ನು ಹೊರಗೆ ಅದನ್ ಲಾಕ್ಪಾಡ್ಯವ ಎಲ್ಲಿಗ್ ಬಂದ್ರ
ಹಾ
ಹಾ
ಹೆಂಗ ಬರ್ತಲ್ ರಿ ಇರಿ ಬರ್ತಲ್ವ ಸುಮ್ಮ
ಸುಮ್ಮಲ್ಲಕ್ಕೇನ್ ಕಂಡೆ ಏನ ಕೊಡಸ್ತಾನ ಎಲ್ಲ ಕೇಳ ನಿ
ಕಲ್ಯಾಣ
ಅಲ
ಹಾ
ಅಲೋ
ಹಲೋ
ಅಕ್ಕ ಅಂಡಿ ಏನ ಕೊಡಸ್ತಾನ ಅಲ್ ಕೇಳಂಗ
ಅವತ್ತ ಕೇಳಿದಲ್ಲ ನೀ ಅವ ಕೇಳಿದ ಹೆಂಗಂದ ನೋಡಿದಲ್ಲವ ಹ ಊರು ಬಂದಲ್ಲ ಮತ್ತ ಹೆಂಗ ಹಏ ನ ಚಪ್ಪಪ್ ಚಪ್ಲಿಣ ಮೀರ ರೊಕ್ಕ ಎಲ್ಲ ತುಣಿ ಎಲ್ಲಾ ಅಂತತ ನ ಕೇಳಿದರ
ನ ಒಂದೆನ ಎಡ್ಕ್ಣಾನು ಬಾಯ ಕಡೆ ಅವಂಬಾರ್ಕಾನು
ಹಾ ಏನು ಚಪ್ಪಪಡಡು ಕಸ
ಅಲ್ಲ ಇಲ್ದಾನ ಬಂದದ ನಾ ವತ್ನ ಅಂತೇತನಿಲ್ಲ ಹಂಗೆ ಹ ನಾನ್ ನಾಳಗ್ ಒಂಟೆನಪ್ಪ ಊರ್ಗ ಅಂತ ಹೇಳ್ತ ನೀವ ಹೋಗ್ಪಾ ನಾ ಏನ್ ಮಾಡ್ಲ ಅಂತ ನಾವವು
ಎಂತನಂತನು ಏನು ಬ್ಯಾ ನೀ ಹ ಅಲ್ಲ ಬ್ಯಾನಿ ಅನೋ ನೀ ಬ್ಯಾನಿ
ಹಾ ಹಾ
ಅಂತ ನೀ ಇದ್ರ ಏ ಅವನಪ್ಪ ಅಣ್ಣ ನೀ ನಿಂತಿ
ಏ್ ಅವನ ಪಡನಲ್ಲ ನಾ ಪಡಸ್ತಾನ ನಾಂದ್ರ ಅವನು
ಹ್ಮ್
ನಮ್ದ ಎಂತ ತಿಂಡಿ ನೋಡ ಅವಳ ಅವನ ಪಾಡಿಸಸ್ತಾನ ಅಂತ ಆತ್ತದ್ದೇನ ಎಲ್ಲಿ ಕಾಲತ ಬಂದ್ಬಡ್ತ ಚಂದ
ನ ಚೆಪ್ ಚೆಪ್ ಲೇಟ ಸಾರ
ಅಲ್ಲಾ ನೀ ಎದುರು ಹೋದಪ್ಪ ಆ ಕಡೆ ಬುಟಗಂದೆ ಕಡೆ ಎಲ್ಲಾರದ ನೀರ ಕೈಕಟ್ಟಟ ಕಡೆ
ಹೆಂಗೆ ನಮ್ ಗ್ಯಾಂಗ್ ಅಂತ ಹ ಪುಲ್ಕಾ ಸಿಡಿಯರು ಬಿಡ್ತಾರ ಹೊಲ್ಕಾ ನಮ್ ನಮಕ್ ಕೊಡ್ಸಂತಾರ
ಅಲ್ಲ ನೀವು ಹಓದ್ದವ ಕೂಡ ನೀ ಇದ ಅಂದ್ರೆ ನೀವು ಬಂದಂದು ಹಾಗು ಹಳ್ಳಿ ಹಚ್ಬೇಕಂದೋನಿ ನೀವು ಬರ ನೋಡದೆ ಹಚ್ಚದಳಗ್ ಹಿಡ್ಕೊಂಡು ಟೈ ಆಗ ಎಂಟ ಆಗೈತ್ತ ಅವಳಿ ಕೊಡ್ತದ ಹೆಂಗ
ಚನದಂತನೆ
ಅವ ರಕ್ಕರ್ಲತ್ತ ಎಲ್ಲ ಆ ಸುಮ್ ಮಾದ್ರ ಪರ್ತಕ್ಕ ಆಯ್ತ ಅಕ್ ಬಿಡು ಫೋನ್ ಪೇ ಮಾಡ ಬಿಡು
ಅವನ ಟಿನೂ ಮಾಡಲ್ಲ ಹ್ಮ್
ಅದರ
ಹ
ಇಲ್ಲಕ್ಕ ಕೊಡಸಾನ ಇಲ್ಲ ಕೊಡಸಾನ ಇಲ್ಲಕ್ಕ ಕರೆಕ್ ಎಂದಿನ ಕಡಾನ
ಸತ್ತ ಕೊಡ್ಸಲ್ ಗ್ಯಾಬ್ ಬಾಳ ಮಾಡ ಕೊಡ್ಸಲ್ ಮನ್ ಬಿರ ಹ್ಮ
ಎಲ್ಲಧಿ
ಅಂತ
ಯಾವಗಾ
ಈ ಸಾಗದಾಗಿ
ಹ್ಮ್ ಹ್ಮ್ ಇ ಮಾಪ ಬಬರ ತ ಅಂದ
ಒಹೆನ
ಯ ಗೊಬ್ಬರ ಇಲ್ಲಿ ಬಂದರೆ ಅಲ್ಲ ಹೇಳ್ಬಾಡ್ ನೋಡ್ಲಿ ನಮ ಮುಂದ ನಾನ್ ನೋಡ್ಲಿ ನನ್ ಮುಂದೆ ನನ್ ಗೊತ್ತಿರ್ತಾವ್ ನನ್ ಮುಂದ್ ಹೇಳ್ಬ ಹನ್ನ
ನಾ ಏನೇನ್ ಅದರಲ್ಲೇನು
ಹಾ ನನ್ ಗೊತ್ತಿಲ್ಲಂದ ಅಲ್ ನೀ ಹೋಗಿ ಆನ್ಲೈನ್ದಲ್ಲಿ ನೇಗೆ
ಹೇಳಿ ಇಲ್ಲಿಗೆ ಮನಿ ಬಂದ್ರಿಂದ ಗೊತ್ತಿಲ್ಲ ಹಿಂದೇಲೆ ಮಬ್ಬ ನಾನು
ಹಂಗ ಇಲ್ಲ ಬಂದಿದ್ರು ಬಾೋಡ ನಿಮ್ ದೊಡ್ಡಪ್ಪ ನಿಮ್ಮ ಅಪ್ಪಾ ನಿಮ್ಮ ಮಾವಗಾನ ಪವ ಯಾರೋ ಕೆಟ್ಲಿ ಬೀಮಾನ ಕಟ್ಲಿ ಬಿಮಾನ ನೀ ಮಾವ ವಸಮನ್ಿ ಹೆಂಗ ರೆಡ್ಡಿ ನಮ್ಮ ಬಾವಸು ನಮ್ಮ ರಾಮ ರೆಡಿಿಕಾಕಾ ಹ್ಮ ಹಸ್ಮಾನ್ ಈಸಣ್ಣ ಹಸ್ಮಾನ್ ಎನ್ಕ ರೆಡ್ಡಿ ಬಾಳ ಮನ್ ಬಂದಾರಐದಾರ ನಿನ್ನೇ ಬಂದ್ರು
ತೊಂದ್ರ ಇಲ್ಲ ತೊಂದ್ರ ಇಲ್ಲ ಅಂದೆ
ಏ ತಗೊಂಡು ಹೋಗ್ಯಾರ ಅಂತ ನಾ ಪೋನ್ ಹೆಥಿಲಿಲಾ ಅವ್ರಿಗೆ
ಹ್ಮ್
ಹಲೋ ನ ನಾನು ಊಟ ಮಾಡಿ ಅಂಗಡಿ ಬರಕೈದೇ ಅಲ್ಲ ಇದ್ರಲ್ಲಿ
ಎಲ್ಲಿ
ಅಲ್ಲಿಯ ಇ ಗರುಮರ ನಿಂತ್ರರು ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಸುಬ್ಬರ ಮರ ಬೆಲ್ಲಿದರಣ ಅವ್ರು ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಎಷ್ಟ ತಂಗ ರ ಎಷ್ಟ ಪ್ಯಾಕೆಟ್ ಹಾ ಹಲೋ ಹಲೋ ಹಲೋ ಹಲೋ ಹಲೋ. ಹಲೋ. ಹಲೋ. ಹಲೋ. ಅಲೋ.